ಹಾ ಯ ಯಶುಂತ
ಹ
ಹಾ ಹಲೋ ಹ ರಾಮಜಿನ
ಆರಾಮದಲ್ಲ ಆರಾಮದೀನ ನೋಡ ಬಾಸ್ ಹಾ ಆರಾಮದೀಿನಿ ನಾನಾ
ಯಶವಂತ್ ಯಶವಂತ್ ಬೋಸ್ ಅವ್ರಿಗೆ ಏ ಏನ್ ಮಾಡಕ ಬಿನ ಅತಿರಾ ಯಶ್ವಂತ್ ಬಾಸ್
ನಾವೇ ಮಾಡಬೇಕ ಸಮರ್ಥಕಾಮಖರಿ ಮ ಚಾ ಕುಡ್ರೆ ಕುಡಿದ್ರಿ ಹ್ಮ್ ಆಯ್ತು ಯಾವರು ನಿಮ್ದು
ನಮ್ಧು ಬಾಗಲ್ಕೋಡು
ಬಾಗಲ್ಕೋಟ್
ಹಾ
ಬಾಗಲಕೋಟೆ ಕೋಟೆ ನಾಡು ಬಾಗಲಕೋಟೆ ಹ್ಮ್ ಒಂದೇ ಕಡೆ ರೀ ಗಾಳಿ ಬರ್ತೈತೆ ಕೇಳಸ್ತಾ ಇಲ್ಲ ಹಲೋ ಹಾ
ಮತ್ತ ಏನ್ ಹಳ್ತರಿ ಊಟ ಚಹ ಪಾನಿ
ಚಾಪ ಎಲ್ಲ ಆಗೈತೆ ಚಾಪ
ಒ
ಹಲೋ
ಆರೆಜ
ಕಾಲೇಜ್ ಮುಗಿತ ನಿಮ್ದ
ಹ್ಮ
ಮುಗಿತೇನಾ ಏನ್ ಮಾಡಗತ್ತೀರಿ
ನೀರ ಕುಡಿಯಕಹತ್ತೀನಿ
ಹ ಸರಿ ನೀ ಕೂಡ
ಬೇಕ ಏನ್ ನಿಂಗ ನೀರ್
ನೀವ ನನಗ್ ಬೇಡ ನೀ ಕುಡಿ
ಬೇಕೇ ನಿನಗೂ ಕೂಡ ಯಾಕೆ ನಿ ಕುಡಿಯಾಲ ನೀರ್
ನೀರ್ ಗರ್
ಮತ್ತೆ ಸುಸು ಕುಡಿನಿ ಸುಸು ಸಸು ಕುಡಿ ಸೊಸು ಕುಡಿತಿ ಮತ್ತನ ಕುಡಿತಿ
ನಾ ನೀರು ಪಾಣಿ
ಪಾನಿ ಥಂಡಾ ಪಾನಿ
ಹ್ಮ್
ಹ್ಮ್ ಮತ್ತೆ ನಿಮ್ ಕಾಲೇಜ್ ಹುಡುಗರು ಹೆಂಗೆ ಹೆಂಗದ
ಯಾರ ನೋಡರು ಅಂದಗೆ ಸೈಕ್ ಸೈಕ್ ಅದಾರ ಇಲ್ಲಿ ಅವ ಸಮರ್ಥ ಅಂತ ಬಂದ ಅದಾನ ಬಾಳ ಮಾಡ ತನವಣ
ಹಾ
ದಪ್ಪ ಅದನಂತಂದು ತೆಳ್ ತೆಳಿ ಉಡ್ರ ಮ್ಯಾಗ ಎಲ್ಲಾ ಲೀನ್ ಬಾಳ ಇರ್ತಾರಲ್ಲ ಆರಮೇ ದಬ್ಬಾಳಕೆ ಮಾಡ್ತ ನಾನು ಅದೇ ದಪ್ಪನವ್ರು ಕೂಡ ಜಗಳ ಆಡಾರೆ ಜಗಳಾಳ ಅಂದ್ರೆ ಆಗಲ್ಲ ಯಾಕಂದ್ರೆ ಅವ್ರ ಬ ಅವ್ರು ಹೊಡ್ ಬಿಡ್ತಾರ ಅವನ್ನ ನಮ್ಮಂದ ತೆಳ್ಳಗರ ಹಡ್ರ ಮೇಗ ಬರ್ತ್ತದೆ ನೆರಲ ಒಂದ
ಹ ಮತ್ತೆ
ಅವನ್ ಅವ್ವಾಗಲುೂ ಫೋನ್ ಮಾತಾಡಿರ್ತ ನನಗ ಆಶ್ಚರ್ಯ ಇದೆ
ಹಾ
ಆ ಫೋನ್ ನೋಡದ್ರು ಬೇರೆಯವ್ರ ಫೋನಮಾಡ್ತಿ ದ್ದ ಫೋನ್ ಮಾಡ್ತಿದ್ನಪ್ಪಾ
ಹಾಂ
ಕ್ಲಾಸ್ ರೂಮ್ಾಗ ಇನ್ಟ್ರಾಮ್ ನೋತಲ್ರೀ ಇನ್ಸ್ಟಾಗ್ರಾಮ್ ಇಸ್ಟಾಗ್ರಾಮ್ ಒಂದಸ ಸತಿ ಫೋನ್ ಹೊಡತೈತ ಒಂದು ಉುಡ್ರ ಟ್ಯಾಬ್ ಇಸ್ಕೊಂಡು ಟ್ಯಾಬ್ನ ಸಿಮ್ ಹಾಕಿ ಬ್ಲಾಗಿನ್ ಮಾಡಿ ಮತ್ತ ಇನ್ಸ್ಟಾಗ್ರಾಮ್ ನೋಡ್ತಿದ್ನ ನಪ್ಪ
ಹಾ
ಮಾಡನ್ಸಕ್ ಆಗ ನೋಡಿ ಎಷ್ಟು ಫೋನ್ ಹಚ್ಚೈತಪ್ಪ ಹುಡುಗ ಇನ್ಸ್ಟಾಗ್ರಾಮ್ ಸತ್ತ ಹೋಗ್ಬಿಡ್ತಾನ ನಂಗಗೆ ಹಬಿಟ್ಟತ್ತ ಯಾವಾಗ್ಲೂ ಫೋನ್ ಮಾತಾಡ್ತಿರ್ತಾನ ಇನ್ನೋಡ ಹೌನು ದೊಡ್ಡ ಬಸವ ಹದ ಗ ಎ ನ ಡಿಕರಬೇಕಕ್ಕಣ
ಮಾಕ ಕಂಿನ್ಯೂ ಆ ಹುಡುಗರು ಜೊತೆ ಮಾತಾಡ್ತಾನ ನ ದೊಡ್ಡಗೋ ಸ್ವಾಮಿಗೆ ಜೊತೆ ಹುಡುಗಿ ಜೊತೆ ಮಾತಾಡಲ್ಲಮ್ಮ
ಹೆಂಗೆ ಎಂಥ ಮಾತಾಡ್ತಾರಪ್ಪಾ ಅವಡರು
ನೀ ಅಮ್ಮಾಯಾ ಕೊಡುಕರಮಾಗ
ಹ್ಮ್
ಅಮ್ಮಾಯ ಕುಡೂರ್ ಮ್ಯಾಗ ಹಿಂಗೆ ಅಪವಾದ ಹೊರಸ್ಬಾರ್ದು
ಅವನಮ್ಮ ಯಾಕದಾನ ನೋಡ್ರ ಫೋಟೋ ಹಾಕ್ಬಿಡ್ರೆ ಇವನ ಫೋ ಟ್ಂಟಿ ಹಿಂಗ ಅದಾನ ಅಂತ ಹ್ಮ್ ಪಕ್ಕ ಕಳ್ಳನ ನಾವ
ಹ್ಮ್ ಎಷ್ಟಲಟದತ್ತ
ಹ್ಮ್ ಇವತ್ತು ಇವತ್ತು ಬಸ್ಸವಾರ್ದ ಡಿಿಕಪಟ್ಟಿರ್ಸಾರ ಅಂತಂದರು
ಹಾ ಹಾ
ಕ್ಲಸ್ ನಗೆ ಮಧ್ಯಾಹ್ನ
ಹ್ಮ
ನ ಈವ ಮೆಲ್ಲಿಕ್ಕೆ ಮೊದ್ಲು ದೊಡ್ಡ ಹಾಳಲ್ಲ ಗುಡ್ಡು ಮುಡ್ಡು ಉಡು ಬಂದು ನಡ್ಕೊಂಡು ಉಟಾನ ಇಂಗ ನಡಕಂಡು ಒಂಟನ ಬಿ ಇಂಗ ಆದರ್ಶ ಅಂತ ಸರ್ ಯಾವರ್ ನಿಂದು ಯಾವರ್ ನಿಂದು ಅಂತ ಕೇಳಿದ್ನ ಬಾಗುಲುಕೋಟೆ ಸರ್ ಅಂದ್ರೆ ಸೀಟಂದ ಬಂದೆ ಏನರ ಅಂತ ಕೆಳಿದ್ನ ಅವ ಬರದು ಎನ್ನಾರ ಬಂದಾನ ಸರ್ ಗೆ ಸಿ ಹಿ ಟಿ ಸರ್ಂದಾನ ಕ್ಲಸ್ ಕೂಡ ಹಿಂಗ ಮಾಡತಿ ಹ ಹಿಂಗ ಮಾಡ್ತಿ ಅಂತ ಗೊತ್ತಾಗಲ್ಲಂಗ ಬೈದ್ನ ಸರ್ ಇವ ನಾಚಿಕಲರ್ದನ್ ಮತ್ತ ನಕ್ಕು ಈ ಈ ಅಕ್ಕ ಈ ಅನ್ಕ್ಕ ಹ್ಮ್ ಕೆವು ಊಟ ಆತ ಇಲ್ಲ
ಊಟ ಇಲ್ಲ ಊಪಾಸ
ಯಾಕ
ನಗೆ ಉಪವಾಸ ಮಾಡಿನಿ
ತೆಳುಗೆ ಅಗ್ಬೊಕ್ ಅನ್ ಕೋಡೆನೋ
ಹಾ
ತೆಳಗೆ ಆಬೇಕ ಅನ್ಕೊಂಡಿ
ಹೇ ಇಲ್ಲ
ಟ್ರಿಪ್ ಹೋಂಟಿವಿ ಬರ್ತೀನಾ
ಎಲೋ ಒಂಟಿ
ಚಿಕ್ಮಗಳೂರು ಶಿವಮೊಗ್ಗ ಸೌತ್ ಕರ್ನಾಟಕ ದಕ್ಷಿಣ ಕರ್ನಾಟಕ
ಹಾ ಬರ್ದನ್ಲ
ಹಾ
ಹಾ ಹಾ ಬರ್ತೇನ್ ಬರ್ತೇನ್
ದಕ್ಷಿಣ ಕರ್ನಾಟಕ ಬರ್ತ ಇಲ್ಲ ಇಲ್ಲಿ ಗತ್ತ ಇ ಆಗುಂಬೆ ಕುದುರೆ ಮುಖ ಕುದುರೆ ಮುಖ ಹೇಳದ ಕೇಳ ಮುಳ್ಳ್ಯನಗಿರಿ ಮುಳ್ಳ್ಯನಗಿರಿ ಅಂದ್ರೆ ಇದ ಕರ್ನಾಟಕದಾಗ ದೊಡ್ಡ ಎತ್ತರವ ಶಿಖರ ಅದು ಮುಳ್ಳಯನಗಿರಿ ಮೂ ಇದು ಮತ್ತೆ ಇದು ಹ್ಮ ಮುಡೇಶ್
ಆ
ಮುರುಡೇಶ್ವರ ಮತ್ತೆ ಅಂದ್ರೆ ಗಾಡಿ ಮ್ಯಾಗ ಹೋಗ್ಬೇಕಲ್ಲ ಗಾಡ ಸೆಕ್ಷನ್ ದಕತಲ್ಲ ಕಾಡ್ ಇರುತ್ತಲ್ಲಾ
ಹಾ
ಸುಮ್ಮನೆದೇಗ ಕಾರ್ ಗೀರ್ ಮಾಡ್ಕೊಂಡ ಬಸ್ನಾಗಂದ್ರೆ ಹುಚ್ಚುರ್ ಆಗ್ತಿವಿ ಟ್ರೈನ ಅನ್ನು ಮಾಡ್ಕೊಂಡ ಹೋಗ ಖುಷಿ ಇ ದೋಸ್ರ ಜೊತೆ ಹೋದ್ರೆ ಹೌದ ಅಂತಿಲ್ಲ ಈ ಬಾಗಲಕೋಟೆೆಗೆ ಹೋಗ್ಬಿಟ್ರೆ ಬರ ಒ ಅ ಪಟದ ಕಲ್ಲು ಐದ ಒಳೆ ಬಾದಾಮಿ ಇ ಮೂರ್ ಬಿಟ್ರೆ ಏನು ಇಲ್ಲ ಅಲ್ಲಿ
ಹ್ಮ್ ಏನಲ್ಲ
ಹ್ಮ ಸುಮ್ನೆ ಬಿಸ್ ಕತ್ಲ್ಯಾಗ ಕತ್ತೆ ಅಡ್ಯಾಡಿದಂಗ ಅಡ್ಯಾಡದು
ಹ್ಮ್
ಹೋದ್ರೆ ಆ ಕಡೆ ಸೌತ್ ಕರ್ನಾಟಕಕ್ಕೆ ಹೋಗ್ಬೇಕ
ಹ್ಮ್
ನಿಮಗ್ ಟೂರ್ ಐತೆೇನ್ ನಿಮ್ಗೆ ನಾಕು ಫೋರ್ತ್ ರೀ ಫೋರ್ತ್ ರೀ ಆಲ್ ಇಂಡಿಯಾ ಟೂರ್ ಇರ್ಬೇಕು ಹ ಎಲ್ಲಿ
ಆಯ್ತ್ ಆಯ್ತ್ ಆಯ್ತ್ ಎಲ್ಲೆಲ್ ಕರ್ಕೊಂಡ್ ಹೋಗ್ತಾರ ಇನ್ನ ಗೊತ್ತಿಲ್ಲ ಒಟ್ ಕರ್ಕೊಂಡ್ ಹೋಗ್ತಾರ
ಹೋಗ್ ಬರ್ರಿ ಆರಾಮ್ ಎಂಜಾಯ್ ಮಾಡ್ರಿ
ಹ್ಮ್ ಮತ್ ಹೋಗಬೇಕಲ್ಲ
ಹ್ಮ ಕಾಮನಾಫ್ ಕೊಡ್ತಾರೇನ್ ನಿಮಗೆ
ಕೇಳಬೇಕ್ ಈಗ ಕಾಮನಾಫ್
ಸಿ ಆರ್ ಗಳ್ ಕೇಳ್ತಾರಂತ ಇಲ್ಲ್ ಅನ್ಕ
ಕೇಳ್ತೀವಿ ಅಂತ ಅಂದಾರ ಇಪ್ಪತ್ತಾರಕ್ಕ್
ಇಪ್ಪತ್ತಾರು ಆರನೇ ತಾರೀಕ ಮಿಡ್ ಟರ್ಮ್ ಎಕ್ಸಾಮ್ ಇರಬೇಕಲ್ಲ ನಿಮಗ
ಹಾ ಐತಿ ಏನ್ ಮಾಡ್ದ ಹೋಗದು ಬಂದು ಬರಿ ಎಕ್ಸಾಮ ಇಲ್ಲ್ ಇದ್ದು ಓದುದರ ಏನ್ ಆಟ್ರಾಗ ಐತಿ
ಹಂಗಲ್ಲ ಅಲ್ಲಿ ಲೆಕ್ಚರರ್ಸ್ ಕೊಡ್ಬೇಕಲ್ ರಜಾ
ಹಾ
ಸಿಲೆಬಸ್ ನೋಡುದ್ರೆ ಜಗ್ಗಿ ಐತೆ ಸಿಲಬಸ್ ಅಂತಾರ ಅವ ಡಿ ಕೆ ಪಾಟೀಲ್ ಹಂಗಾರ ಕೊಡಲ್ಲ ಅನ್ಸುತ್ತ ಏನ್ ಮಾಡ್ತಾರ ಏನರ ಕೇಳ್ತಾರ ಅಂದಾರ ಏನ
ಹಾ ಕೇಳ್ತಿವಿ ಅಂದಾರ
ಹ್ಮ್
ಯಾವಾಗ ಇಪ್ಪತ್ತಾರಕ್ಕೆ ಕೇಳ್ ತರ ಏನ್ ಇಪ್ಪತ್ತೊಂದು ಇಪ್ಪತ್ತೆರಡಂಗ
ಹಾ
ಯಾವಾಗ ಕೇಳ್ಬೋದು.
ಇಪ್ಪತ್ಮೂರಕ್ಕ್ ಕೇಳ್ತಿರ್ಬೇಕ್
ಹಾ
ಯಾವಾರ ಕತ್ ಕೊತ್ತಿಲ.
ಮುಚ್ಚಿಡ ಇಪ್ಪತ್ತ್ಮೂರಕ್ಕ್ ಕೇಳ್ತಾರ್ ಅಂತೀರಾ ಹ್ಮ್.
ಹಾ
ಇಪ್ಪತ್ತ್ಮೂರಿಂದ ಮೂವತ್ತ ಏನ್ ಒಂದ್ ಐದ್ ದಿನ ಕೇಳ್ತಾರ ನಾಕ್ ದಿನ ಕೇಳ್ತಾರ.
ಗೊತ್ತಿಲ್ಲ ಒಟ್ಟ ಸೂಟಿ ಸಿಕ್ಕುದ್ರ ಸಾಕಾಗೈತಿ.
ಹ್ಮ್ ಗುರಿಗ.
ಟಿ ಶಿಕ್ರ ಅದೇ ಅದರ ಸಂಬಂಧಿ.
ಹ್ಮ.
ಇಲ್ಲ್ದತ್ ಇಲ್ಲ ಇದ್ದಿದ್ದ ಬ್ಯಾಸ್ರಬಟ್ಟೈ. ಏ ಮಾಡ್ತಿ.
ಚ ಓದಕ್ಕಳಸರ ಓದ್ಬೇಕ ಹ್ಮ್. ಓದದ್ ಬಿಟ್ಟು ಎಲ್ಲಾ ಮಾಡ್ತೆ.
ಎಲ್ಲ ಮಾಡತನ.
ಮತ್ತ ಏನು ಹೇಳ ಹೆಂಗಗೆ ಹೇಳ್ಬೇಕಲ್ಲ ನಾನು. ಹ್ಮ್. ಏಳೋಚೇತನ. ಹೇಳ ನಾನೇ ಹೇಳದಾಯಯ್ತ್ ನೋಡ ಬರೀ.
ರಾತನ್ಲ್ಲ ಇನ್ನ ನು ಹೇಳ್ಬೇಕು ನಿನಗೆ.
ಹ್ಮ್.
ಪದಲ ಇಸಾಗಪ್ಪ ಗನಗೀರ ಹುಡಿಗಲಿಪುಡ. ಗನಜೇಶ್ವರ ಅಂತ ತನಪ ಕ್ಯಾಟ್. ಬ ಇದುದಾನವಾ. ಎಲ್ಲ ಬರೀ ಹುಡುಗರು ಕಡನೇ ಕೆಲಸ ಮಾಡಿಸ್ತಾನೆ.
ಹ್ಮ್.
ಎಲ್ಲಾ ಒಂದು ಸಾಂಪುಲ್ ಇದು ಅದ ಮಾಡಡಚಿದಾ.
ಹ್ಮ್. ಮುಂದ ಹತ್ತು ಗ್ರೇ ಸೆಟ್ಟ.
ಹಾಂ ಮಾಡಿಸಿ ಮಾಡಿಸಿ ಬ ಇಡ್ತ ನಂತ.
ಹ್ಮ್.
ಆದ್ರೆ ಹುಡುಗುರೆ ಎಲ್ಲ. ಭಾಳ ಬೈಯತಿದ್ರಪ್ಪ ಅವ್ರ ತಗ್ದಾಗ್ ಮಾಡ್ಸೋದಕ್ಕೆ
ಹ್ಮ್ ಹೌದಾ
ಯ ಇವ ಹಂಗ ಹಿಂಗ ಬಾ ಕೂಲಿ ಕೆಲ್ಸಕ್ಕನ ಹೆಚ್ಚ ಮಾಡಸ್ಯನ ಬೇದ ಹುಡುಗುರು ಇದು ಮಾಡಿ ಅ ಅವಂಗ ಆರಾಮ್ ಇಲ್ಲಿಗ
ಹ್ಞೂ
ದಾ ದಾಪನ ಬಿ
ಮತ್ತೆ ಹಡ್ರ ಹಡ್ರ ಶಾಪ ಹಾಕಿ ಹಾಕಿ ಹಾಕಿ ಮತ್ತೆದಾವ
ಹ್ಮ ನಿನ್ನಂತವ್ರ ಹ್ಮ ದವಾಕನ್ಾಗ ಅದಾನ ಬಂದೇಲ್ಲಿನು ಈಗ ಆದಂಗ ಮತ್ತೆ
ಹ್ಮ್
ಈಗೀಗ್ದಿರ್ಬೇಕುರಾಮ ಅಲ್ಲೇ ಇದ್ದ ದವಾಖಾನ ಹಿಡಿದಿನ
ಹ್ಮ್ ಹ್ಮ್
ಈಗ ಈಗ್ ಏನೋ ಬಂದಾನ
ಹ್ಮ
ಈಗ್ ಈಗ್ ಬಂದಾನ ಈಗ್ ಈಗ್ ಬಂದಾನಪ್ಪ ಅಂದೆ ದವಾಖಾನೆಯಿಂದ
ಅದೇ ಹತ್ ಗ್ರಸ್ ಇಟ್ಟಾನ ಎಲ್ಲರಿಗ
ಹಾ ಎತಾನ
ಪಸ್ಟ್ರ ಪಸ್ ಮಣನ್ನಲ್ಲೇ
ಹ್ಮ್
ಕ ಸಮರ್ಥ ಭಾಯ
ಆಯ್ತು ಯಶವತ್ ಭೈಿ ರಾತ್ರಿ ಊಟ ಚಪಾತಿ ಪಲಿ ಚಪಾತಿ ಪಲಿ
ಹೌದಾ ಅದ ಇಡ್ಲ್ಲ ಮತ್ತೆ ಮಾಡ್ತ
ಹ್ಮ್